ಹ
ಅಲೋ ಏನ್ ಮಾಡರ್ತಿದ್ದೀರಾ
ಏನಿಲ್ಲ ಸುಮ್ರ ಕೂತಿದ್ದೀನಿ ನೀನು.
ಹ್ಮ್ ನಾವು ಸುಮ್ಮ್ನೆ ಕೂತಿದ್ವಿ. ಊಟ ಆಯ್ತಾ ಚಾ ಆಯ್ತಾ ಏನಾಯ್ತು.
ಚಾ ಆಗೇತೆ ನಿಮ್ದು.
ಹ್ಮ್ ನಮ್ದು ಚಾ ಆವಾಗ್ಲೇ ಐದ್ ಗಂಟೆಗ ಆಯ್ತು. ಹ್ಮ್ ಎಲ್ ಆಚೆ ಹೋಗಿದ್ರ.
ಹಾ ಹೋಗಿದ್ದೆ ಇವಾಗ ಬಂದೆ ಮಳೆ ಫುಲ್ ಈ ಕಡೆ ಎಲ್ಲ.
ಹೌದಾ ನೀವು ಇಲ್ಲ ನಿನ್ನೆ ಹಂಗ್ ಬಂದೋಯ್ತು. ಮತ್ತೇನ್ ಬಂದಿಲ್ಲ.
ಹಾ ಹಾ
ಗುಡುಗು ಮೆಂಚು ಎಲ್ಲಾ ಜಾಸ್ತಿ ಇತ್ತು. ಈವತ್ ಏನ್ ಭರ್ತಿ ಲಾಸ್ಟ್ ಮನೆ. ಮತ್ತೆ ಬರ್ಬೋದು ರಾತ್ರಿ ಹಂಗೆ.
ಹಬ್ಬ ಕೂರ್ಕ್ ಹೋಗಿದ್ದೆ ಏನ್ ಹಬ್ಬ. ಫುಲ್ ಜೋರಾ.
ಹ್ಮ್ ಜೋರ ಅಪ್ಪ ಸ್ವಲ್ಪ ಮತ್ತತ್ ಹಂಗಗೆ ಇರುತ್ತಲ್ವಾ ಇವಾಗ ಊರ್ ಬಿಟ್ಟ ಬಂದಿರ್ತೀವಿ. ಹಬ್ಬ ಕಂತ ಹೋಗ್ಲೇಬೇಕಾಗ.
ಹ್ಮ್
ನೀನ್ ಹೋಗಿಲ್ವಾ ಹಬ್ಬಕ್ಕೆ.
ನಾವ್ ಇಲ್ಲೇ ಮಾಡಿದ್ವೋ ಈ ಸಲ.
ಹೌದಾ ಹೋಗ್ಬೇಕ್ತಾನೆ ರಾಜ್ ನಾವು ಊರಲ್ಲಿ ಹಬ್ಬಕ್ಕೆ ನಾಗರ ಪಂಚಮಿ ಇತ್ತ.
ಹಾಂ
ಹ್ಮ ಆದದ್ರು ಮತ್ತೆ ಹಾಲ್ ಮುಂಜಾನ ಎಲ್ಲಾ ಬೇಗ ಎದ್ದು. ಮನೆಯೆಲ್ಲ ಸಾರಸಿ ಗುಡ್ಸಿ ಗ ಒಂದ್ ಎಡೆ ಮಾಡಿ
ಹ್ಮ್
ಮತ್ತೆ ಹಾಲ ಎರ್ದು ಅಂದ್ರೆ ನಾವು ನಾಗರ್ ಪಂಚಮಿಗೆಲ್ಲಾ ಜೋಕಲಿ ಕಟ್ತೀವಿ ಊರಲ್ಲಿ ಹಳ್ಳಿಗಳೆಲ್ಲಾ ಜೋಕಲಿ ಕಟ್ತಾರೆ.
ಹಾ
ನೀವು ಅತಾರ ಮಾಡ್ತೀರಾ.
ತರಿ ಇಲ್ಲೇನ್ ಆ ತರ ಏನಿಲ್ಲ ಸು್ನೆ ಪೂಜ ಮಾಡ. ಬಿಟ್ಟು ಮನೇಲ್ಲ ಏನಾದ್ರು ತಿನ್ನೋದಕ್ಕೆ ತಿಂಡಿ ಮಾಡಿ ತಿನ್ನೋದಷ್ಟೇ.
ಹ್ಮ ನಮ್ದು ನಾಗರ ಪಂಚಮಿ ಅಂದೆ ಮಂಡಲ್ ಒಗ್ಗರಣಿ ಮಾಡ್ತಾರೆ ಮತ್ತೆ ಹುಂಡೆಗಳೆಲ್ಲ ಕಟ್ತಾರೆ. ಹ್ಮ್ ಅದನ್ನು ಹಾ ಬರುತ್ತೆ ಅಡ್ಗೆ ಎಲ್ಲ ಮಾಡ್ತ ತಿನ್ನಾನು.
ಹೇಳು ಯಾವ್ದಾದ್ರು ಒಂದ್ ಯ ಏನೇನ್ ಮಾಡಿದೀಯಾ ನೀನ್ ಹಬ್ಬದಲ್ಲಿ.
ಅಂದ್ರೆ ಒಗ್ಗರಣೆ ಮಾಡ್ತ ವ್ ನಾವ ಒಬ್ಬಕ್ಕೆ ಅಂದ್ರೆ ಫಸ್ಟ್ ಅ ಮೊದಲ್ನೇ ದಿನ ಅ ಬೆಲ್ಲದ ನೀರ್ ಅಂತ ಹಾಕ್ತಾರೆ. ಪಂಗೆ ಅವಾಗ ಎಡೆ ಎಲ್ಲಾ ಇದು ಒಬ್ಬಟ್ಟು ಮಾಡ್ತಾರೆ.
ಹಾಂ.
ಒ ಬಟ್ಟಿಗೆ ಊರಣ- ಮತ್ತೆ ಹಿಟ್ಟೆಲ್ಲ ಕಲ್ಸಿ ಹಟ್ಟಲ್ಲಿ ಊರ್ಣ ಇಟ್ಟಿ ತಡ್ತಾರೆ ರೌಂಡ್ ಆಗಿ ಹತ್ತಿ ಅದನ್ನ ಅಂಚ ಮೇಲೆ ಎಲ್ಲಾ ಹಾಕಿ ಸುಟ್ಟಿ ಮತ್ತೆ ಎಡಕ್ ಕೊಡ್ತವ್ ದೇವ್ರಿಗೆ
ಹ್ಮ್
ಕೊಬ್ಬರಿ ಇಲ್ಲಿ ಬೆಲ್ಲ ಅಂದ್ರೆ ಕೊಬ್ಬರಿಲ್ ಬೆಲ್ಲ ಹಾಕಿ ನೀರ್ ಹಾಕ್ತಿೀವಿ ಅನಾಗಪ್ಪೂಗೆ ಮತ್ತೆ ಮ ಮತ್ತೆ ಮ ಎರಡನೇ ದಿನ ಹಾಲ್ ಹಾಲ್ ಹಾಕ್ತಾರೆ
ಹಾ
ಹ್ಮ ಅದ ತಾರನೆ ನೀ ಹ್ಮ್ ನೀವ್ ಹಂಗೆ ಮಾಡ್ತಿರ್ಬೇಕಲ್ಲ
ಹಾ ನಾವು ಹಂಗೆ ಮಾಡ್ತೀವಿ ಎರಡು ಅಂದ್ರೆ ನಾವು ಎರಡು ದಿವ್ಸ ಮನೆಯಲ್ಲೂ ಹಾಕ್ತಿೀವಿ ಹೊರ್ ವಡೆನೂ ಹಾಕ್ತೀವಿ.
ಹೌ ನಾವ್ ಒಂದ ದಿನ ಅಂದ್ರೆ ಹಾಾಲ ಎರಯೋದಿನ ಮುಂಜೆಾನನೆ ಹಾಕ್ತೀವಿ ನೀರ್ ಎರಿಯೋದಿನ ಸಂಜೆ ಕೊಡ್ತೀವಿ ಗಡೇನ
ಹ್ಮ್
ಹ್ಮ್ ನೀರ್ ಕೊಟ್ಟಾಗ ಒಗ್ಗರಣ್ಣೆ ಬಜ್ಜಿ ಆತರ ಎಲ್ಲಾ ಮಾಡ್ತಾರೆ ನೀವು ಆತರ ಒಗ್ಗರಣೆ ಎಲ್ಲ ಮಾಡ್ತೀರಾ
ಮಾಡ್ತೀವಿ ಸಂಜೆ
ಹ್ಮ್ ಹ್ಮ್.
ಅದೆಲ್ಲ ಮಾಡ್ಬಿಟ್ಟು ಅಕ್ಕಕ್ಕ ಮನದವರಿಗೆ ಕೊಟ್ಟು ನಾವು ತಿಂದು ಅವರು ತಂದು ಕೊಡ್ತಾರೆ ನಾವು ಕೊಡ್ತೀವಿ.
ಹ ಹಬ್ಬಕ್ ನೀವ ಯಾವತರ ರೆಡಿ ಆ ಅಂದ್ರೆ ತಯಾರ ಆಕ್ತೀರಾ.
ನಾವೇನು ಸಾಂಸ್ಕೃತ ಸಾಂಸ್ಕೃತಿಕವಾಗಿ ಬಟ್ಟೆಯನ್ನು ಧರಿಸ ಸಿ ದೇವ್ರ್
ಹೌದಾ ಅಂದ್ರೆ ನಾನು. ಹ್ಮ್ ಹ್ಮ್ ನಾಗರ್ ಪಂಚಮಿಗೆಲ್ಲಾ ಸೀರೆ ಹಾಕ್ತಾರಲ್ಲ ಹ ನೀವು ಹಗ್ತೀರಾ.
ಹಾ ಆಗ್ತೀವಿ.
ಅಂದ್ರೆ ನಮ ಕಡೆೆಲ್ಲ ಇಲ್ಲ ಲ್ ಸೀರೆ ಅಂತೆಲ್ಲ ಬರ್ತ ತಾವ್ ಯತರ ಆಗ್ತಿವಿ ನಾವು ಹಬ್ಬಕ್ಕೆ.
ಹ್ಮ್ ಹ್ಮ್. ಅವ ಹಂಗೇನ್ ಇಲ್ಲ ಯಾವವ್ದೋ ಒಂದು. ಚನ್ನ್ ಕಾಣಸಿದ್ರಿ ಹಾಕ್ ಕಳದು
ಹ್ಮ್ ಹಳ್ಳಿಗಳಲ್ಲ ಅಂದ್ರೆ ಹೆಂಗ ಆಕ್ತಾರ ಅಂದ್ರೆ ಫುಲ್ ಜಾತ್ರೆ ಜಾತ್ರೆ ಜಾತ್ರೆ ಆತರ ಆಗ್ತಾರೆ. ನೀವ್ ಆಥರ ಆಗ್ತೀರ.
ಪರಂಪೆಲ್ಲಾ ಅದಕ್ಕೆ ಆತರ.
ಹೌದಾ ಹ್ಮ್ ಹ್ಮ್. ಮತ್ತೆ ನಿಮ್ ಜನಯ ಹೇಳ್ತೀರ ಎಲ್ಲಾ ಜೋಕಲ್ಲಿ ಆಡ್ತೀರಾನ.
ಹಾ ಆ ಆಡ್ತೀವಲ್ಲಾ.
ಹಾ. ಅದೇ ತರ ಜಾಸ್ತಿ ಆಗ್ ಹಬ್ಬಗಳ ಜಾಸ್ತಿ ಹಬ್ಬಗಳ ಮಾಡ್ತೀವಿ ನೀವು.
ನಾವು ಮಾಡ್ತೀವಿ ದೀಪಾವಳಿ ಮಾಡ್ತೀವಿ ಯುಗಾದಿ ಮಾಡ್ತೀವಿ.
ದೀಪಾವಳಿ ಏನೇನ್ ಮಾಡ್ತೀರಾ.
ನಾವು ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀವಿ ರಾತ್ರಿ
ಹ್ಮ ಹಾ.
ಎಲ್ಲಾ. ಲಕ್ಷ್ಮೀ ಪೂಜೆ ಮಾಡ್ಬಿಟ್ಟು ದೇವರಿಗೆ ನೈವೇ ಇದ್ದೆ ಹೋಳಿಗೆ ಬಜ್ಜಿ. ಅನ್ನ ಬಾರ್ ಚಪಾತಿ.
ಎಲ್ಲ ಮಾಡ್ಬಿಟ್ಟು ದೇವ್ರನಿದೆ ಆದ್ಮೇಲೆ ರಾತ್ ತ್ರೀ ಅದನ್ನ ಮನೆ ಹೆಣ್ಮಕ್ಳ ಯಾರ್ ಇರ್ತಿವಿ ಅದನ್ನ ಊಟ ಮಾಡ್ಬಿಟ್ಟು ಹೊರ್ಗಡೆ ಹೋಗಂಗಿಲ್ಲ ಅ ವಾಗ ಅಲೆ ಮನೆಲ್ಲೇ ಮಲ್ಕಳದು.
ನಮ್ದು ದೀಪಾವಳಿ ಅಷ್ಟೇನ್ ಮಾಡಲ್ಲ ಸುಮ್ಮನೆ ಹಂಗ್ ಲಕ್ಷ್ಮೀ ಪೂಜೆ ಮಾಡಿ.
ಆಡ್ತೀವಿ
ಹ್ಮ್ ಹ್ಮ್ ಹ ಒಬ್ರ್ ಬ್ ಇಬ್ಬರ ಮನೇಲಿ ಒಂದೊಂಥರ ಹಬ್ಬ ಜಾಸ್ತಿ ಜೋರಾಗಿ ಮಾಡ್ತಾರೆ
ಹ್ಮ್ ನಾವು ದೀಪಾವಳಿನ ಜೋರ ಮಾಡೋದು ದೀಪಾವಳಿ ಯುಗಾದಿ
ಬ ಹ ನಮ್ಮದುೂ ಹಾ ಹಾ ಹಾ ಯುಗಾದ ಈಗ
ಹಾ
ಗಾದಿಗೆ ಒಂದ ಮೂೂರ ಜಾತ್ರೆ ಇರುತ್ತೆ ಅಂದ್ರೆ ವರ್ಷ ವರ್ಷಕ್ಕೆ ಒಂದ ಯುಗಾದಿ ಜಾತ್ರೆ ಇಟ್ಟ ಅವಾಗ ಮತ್ತ ಎಲ್ಲ ಎಲ್ದು ಹ ದೇವ್ರರಿಗೆ ಹೇಳ್ದಲ್ಲ ಮಾಡ್ತಿೀವಿ ಇದು ಹಬ್ಬಕ್ಕೆಲ್ಲ ಹ್ಮ ಅದು ಎತ್ತುಗಳೇ ಇರ್ತಾವಲ್ಲ
ಹಾ
ಎತ್ತುಗಳಿಗೆ ಅದು ಅಲಂಕಾರ ಎಲ್ಲಾ ಮಾಡಿ ಅದಕ್ಕೂ ಬಣ್ಣ ಹಾಕೆಲ್ಲಾ ಪೂಜೆ ಮಾಡ್ತಾರಲ್ಲ ನೋಡಿದ್ಯಾ ಅದ್ನ
ಹಾ ನೋಡಿದ್ದೀನಿ
ಹ್ಞ ಹೌದಾ ನೀನು ಹೋಗ್ಬೋದಿತ್ತಲ್ಲಾ ಹಬ್ಬಕ್ಕೆ
ಇವಾಗ ರಜೆ ಇಲ್ಲ ನಂಗೆ ಅದಕ್ಕೆ ಹೋಗಿಲ್ಲ
ಹೌದಾ ನಾವು ಜಾಸ್ತಿ ಜನ ಅಂದ್ರೆ ನಮ್ಮ್ ಮನಲೆೆಲ್ಲಾ ಸಂಬಂಧಿಕರು ಬಂದಿದ್ರ ಕೆ ಬಾ ಬಾ ಅಂತ ಿದರು ಅದಿಕ್ಕೆ ಹಬ್ಬಗಳೇನೇನ್ರ ರಲ್ಲ ಅಂದ್ರರು ಅಷ್ಟ ತಿಂಗಳ ತಿಂಗಳಿಗ್ ಇರ್ತವಿಲ್ಲ ಅಂತಲ್ಲ ಕೆಲವೊಂದ್ ಹಬ್ಬ ಜಾಸ್ತಿ ಜೋರಾಗಿ ಮಾಡ್ತೀವಿ ನಾವು
ಮನೆಯವರೆಲ್ಲ ಸೇರಿ
ಅವಾಗ ಎಲ್ಲರೂ ಸೇ ಹೇ ಮಾತಾಡಕ್ತಾಗದಲ್ಲ
ಹೌದು ಸಂಕ್ರಾಂತಿ ನಮ್ ಕಡೆ ಜಾಸ್ತಿ ಜೋರಾಗಿ ಮಾಡ್ತಾರೆ ಮತ್ತೆ ದಸರಾ ದಸರಾ ಜಾಸ್ತಿ ಇಷ್ಟ ನನಗೆ ದಸರಾ ಹಬ್ಬ
ನೀವೆಂಗ ಆಚರಿಸ್ತೀರಾ ದಸರಾ
ದಸರಾನ ಅಂದ್ರೆ ಅ ಭವಾನಿನ ಪೂಜಿಸ್ತೀವಿ್ ನಾವು
ಹ್ಮ್
ಅಂದ್ರೆ ಜಾಸ್ತಿ ನಡ್ಕೋತೀವಿ ದೇವ್ರ್ ನ
ಒಂಬತ್ತು ದಿವ್ ದಿವ್ಸ
ಹ್ಮ ಹೌ ಹ ಬಣ್ಣ ಬಣ್ಣ ಸಿ ಕಲರ್ ಕಲ್ ನಂದು ಬಣ್ಣ ಬಣ್ಣ ಇದು ಸೀರೆ ಹಾಕೊಂತೀವಿ ತಟೆ ಬಟ್ಟೆಗಳನ್ನ ದರ್ಸ್ ನೀವ್ ಅದೇ ತರದ್ದ. ಅಂದ್ರೆ ಅ ಆ ದಿನ ಯಾವ್ ಸೀಮಿತ ಬಣ್ಣ ಇರುತ್ತೆ ಆ ಬಣ್ಣದ ಬಟ್ ಟೆ ಹಾಕ್ತಿವಿ.
ಹ್ಮ್
ಹ್ಮ್ ನೀವ್ ಆತರ ಪಾಲುಸ್ತೀರಾ.
ಹಾ ಮಾಡ್ತೀವಿ ಆದ್ರೆ ಅಷ್ಟ್ ಇಷ್ಟೊಂದ ಏನ್ ನಮ್ಮ್ನೇಲಿ ದಸ್ರ ಅದು ಲಾಸ್ಟ್ ಎರಡು ದಿವ್ಸ ಇರುತ್ತಲ್ಲ ಅವಾಗಷ್ಟೇ
ಹಾ ಮತ್ತೆ ನಾವು ಹ್ಮಾ
ಆಚೆ ಕಡೆ ಹೋಗಿ ಅದು ಗಿಡಕ್ಕೆಲ್ಲಾ ಪೂಜೆ ಮಾಡ್
ಹಾ ಹೌದೌದು ಬನ್ನಿ ಗಿಡಕ್ಕೆಲ್ಲಾ ಪೂಜಾ ಮಾಡ್ತಾರಲ್ಲ
ಹ್ಮ್
ನಾವು ದೇವ್ರಗಂತಾನೆ ಅಂದ್ರೆ ಚಪ್ಪಲ್ ಹಾಕಲ್ಲ ಒಂಬತ್ತ ದಿನಾನು
ಹ್ಮ್
ಹ ಪಾದರಕ್ಷೆಗಳೆಲ್ಲ ಹಾಕ್ ಕಲ್ಲ. ತ್ತೆ ಹುಡುಗ್ ಹುಡುಗರ್ ಎಲ್ಲಾ ಉಪವಾಸನೂ ಬಿಡ್ತಾರೆ ಜಾಸ್ತಿ ಹುಡುಗರು ಪಾಲ್ ದಸರಾನ ಹ್ಮ್ ಉಪವಾಸನೂ ಮಾಡ್ತಾರೆ ಒಂಬತ್ ದಿನನು ಕೆಲವಬ್ ಹ್ಮ್ ಮಂಗಳವಾರ ಶುಕ್ರವಾರ ಹಂಗ ಉಪವಾಸ ಇ ಇರ ಲ್ ಇರ್ತಾರೆ ಕೆಲ್ಲೊಬ್ರು ಒಂಬತ್ ದಿನಾನೂ ಇರ್ತಾರೆ.
ನಾವ್ ಅದ್ನ ಶ್ರಾವಣ್ ದಲ್ ಮಾಡ್ತೀವ ಆತರ.
ಹೌದಾ.
ಹ್ಮ್.
ಶ್ರಾವಣದಲ್ಲಿ ಒಂದ್ ತಿಂಗ್ಳು ಇರ್ಬೇಕಲ್ಲಾ ಜಾಸ್ತಿ ದಿನಾ ಆಗುತ್ತೆ.
ಹ್ಮ್ ಬಾ ಹ್ಞೂ.
ಹಾ. ಮತ್ತಿಗ ಯಾರಾದ್ರು ಏನಾದ್ರು ಮಾಡೇ ಮಾಡ್ತಾರೆ ಅದ್ರಲ್ಲಿ ತಂದೆ ತಾಯಿ ಬರ ಜಾಸ್ತಿ ಪಾಲಾಸ್ತಾರ ಅವನ್ನೆಲ್ಲ.
ಹಾ.
ಹ್ಮ್
ಮತ್ತೇನ್ ಮತ್ತೇನೆ ಮುಂದ್ ಬರ ಹಬ್ಬಕ್ಕೆಲ್ಲ ಊರಿಗ್ ಹೋಗ್ಬೇಕಾ.
ಹಂಗೇನಿಲ್ಲಾ. ಅಂದ್ರೆ ನಮ್ಮನೇಲಿ ಯಾವ್ ಜೋರಾಗಿ ಮಾಡ್ತಾರ ಹಬ್ ಬಣ ಅ ಅದಕ್ ಮಾತ್ರ ಹೋಗ್ ಹ್ಮ
ಹ್ಮ್
ಹ್ಮ್ ನನ್ ಜಾಸ್ತಿ ದಸ್ರಾಗೆ ಮತ್ತೆ ಯುಗಾದಿಗ್ ಹೋಗದು.
ಅವಾಗೆಲ್ಲಾ ಹೊಸ ಬಟ್ಟೆ ತಗೊಂಡು ಅ ಕೊಂಡು.
ಎಲ್ಲಾರ್ಗು ಹೊಸ ಬಟ್ಟೆ ತಗೊಂಡ್ ಮನೇಲ್ ಎಲ್ಲಾರ್ಗು.
ಹ್ಮ್
ಎಲ್ಲಾರ್ಗು ತಗೊಂಡ್ ಹೋಗ್ಬೇಕು.
ಮತ್ತೆ ಊಟಾದು ಆಯ್ತಾ.
ಹಾ ಆಯ್ತು ನಿಮ್ದು.
ಇನ್ನೂ ಮಾಡ್ಬೇಕು ಏನ್ ತಿಂದೆ.
ಹ್ಮ್ ಇವಾಗ ಅದೇನೋ ಖಾರಾಪುರಿ ಅಂತ ಇತ್ತು ಅದ್ನಾ ತಿಂದೆ. ಊಟ ಮಾಡ್ಬೇಕ್ ಇ ಇನ್ನು ಸ್ವಲ್ಪ ಹಶುವಾಗ್ತಿತ್ತು. ಏನಾದ್ರು ತಿನ್ಬೇಕಲ್ ಪ್ರತಿಂದೇ ನೀವು.
ನಾವು ಏನಿಲ್ಲ ಚಾ ಕುಡ್ತೀವ್ ದೀವಿ ಇವಗ ರಾತ್ರಿ.
ಹ್ಮ್ ಹ್ಮ್ ನೌದಾ. ಬೇಗಾ ಊಟ ಮಾಡ್ರಿ ಮತ್ತೆ ಸಮಯ ಮೀರಿದ್ ಮೇಲೆ ಊಟ ಮಾಡಿದ್ರೆ ಕರ್ಗಲ್ಲಾ ಹೊಟ್ಟೆಲ್ ಇರೋದು.
ಹ್ಮ್ ಅದೇ ಮಾಡ್ಬೇಕು ಒಂಬತ್ ಗಂಟೆಗೆಲ್ಲಾ.
ಹು ಸರಿ.
ಸುಮ್ನೆ ಕುತ್ತಿದ್ವಿ ಬಾಕು.
ಬರ್ತಾ ಇರಿ ಕರಿತಿರ್ತೀನಿ.
ಹಾ ಸರಿ ಬರ್ತೀನಿ ಮನೇಲ್ ಎಲ್ಲಾರು ಚೆನ್ನಾಗೌರ.
ಹಾ ಚೆನ್ನಾಗಿದ್ದಾರೆ.
ಹಾ ಸರಿ.